ಸ
ನಮಸ್ಕಾರ
ಏನು ಮಾಡ್ತಿದ್ದೀನಿ
ನಾವು ಮಲಗಿದ್ದೀವಿ ನೀವ ಏನು ಮಾಡತಿದ್ದೀರಾ
ನಾನು ಕುತ್ಕೊಂಡಿದ್ದೀನಿ
ಊಟಾ ತಿಂದ್ರ
ಹ ತಿಂದೆ ನಿಮ್ದ ಆಯ್ತಾ
ಹ
ಕೆಳಸಿದ್ದ
ಏನ್ ತಿಂದಿರಾ ನಿಮ್ಮ ಧ್ವನಿ ನನಾಗಿ ಕೇಳುತ್ತಿಲ್ಲ ನನ್ನ ಧ್ವನಿ ನಿಮಗೆ ಕೇಳುತ್ತಿದೀಯಾ
ಆ ಕೇಳಿಸುತ್ತಿದೆ
ನಾ ಈಗ ಕೇಳುತ್ತಿದೆ ಮತ್ತೆ ಇನ್ನೇನು ಸಮಾಚಾರ
ಹೇಳಬೇಕು ಯಾಕೆ ನೀವು ಮಲಗಿದ್ದೀರಿ
ನಾವು ಊಟ ಆಯ್ತು ಅದಕ್ಕೆ ಸುಮ್ಮನೆ ಮಲಗಿದ್ದೇವೆ
ನಿನ್ನ ವಾಯಸ್ಸು ಸ್ವಲ್ಪ ಧ್ವನಿ ಸ್ವಲ್ಪ ಒಂಥರ ಕೇಳಿಸಿರ್ತಿದ ಅಲ್ವಾ
ನಿಮ್ಮದಲ್ಲಿ ಇದು ಇಲ್ಲೇನ ನೋಡಿ ಸ್ವಲ್ಪ ಆಚೆ ಹೋಗಿ ಮಾತಾಡಿ ನಿನ್ನ ಏನು ಸಮಾಚಾರ
ಏನಿ ಕೇಳುವಣ
ನಮ್ಮಗೇನುೂ ಇಲ್ಲ ನಿಮ್ಮ ಕೋಣೆಯಲ್ಲಿ ಎಷ್ಟು ಜನ
ನಮ್ಮ ಕೋಣೆಯಲ್ಲಿ ಹದಿನೈದು ಜನ ಇದ್ದಾರೆ
ಓ ಹದನೈದು ಜನ ಇದ್ದಾರೆ ನಿಮ್ಮ ಕೋಣೆಯಲ್ಲಿ
ಹೌದು ನಿಮ್ಮದ್ದು ಯಾವ ನಿಮ್ಮದು ಯಾವ ಕೊಟ್ ನಿಮ್ಮ ಯದು ಯಾವದು ವಸತಿ
ನಮ್ಮದು ಯಾವ್ದ ವಸತಿ ಅಂದ್ರ ಏನು
ನಿಮ್ಮ ವಸತಿ ಹೆಸರೇನು
ನಮ್ಮ ವಸತಿ ಹೆಸರು ನಮಗೆ ಅದು ತಿಳಿಲಿಲ್ಲ ಗೊತ್ತಾಗಲಿಲ್ಲ
ದೇವರಾಜು ಅರಸು ಅವರದ್ದ
ಹಾ ಹೌದು ಅವರದ
ಹ ಹ ನಿಮ್ಮ ವಸತಿಯಲ್ಲಿ ಏನೇನು ಕೊಡುತ್ತಾರೆ
ಏನು
ನಿಮ್ಮ ವಸತಿಯಲ್ಲಿ ಏನೇನು ಸೌಲಭ್ಯ ಒದಗಿಸಿ
ನಮ್ಮ ವಸತಿಯಲ್ಲಿ ತುಂಬಾ ಸೌಲಭ್ಯಗಳಿದಾವೆ ಹೇಳಕ್ಕೆ ದಿನವೇ ಸಾಲದು ವರ್ಷಪೂರ್ತಿ ಸಾಲದು
ಹೌದಾ ಅಷ್ಟೊಂದು ಸೌಲಭ್ಯಗಳು ಹೊರತುಪಡಿಸಿಕೊಟ್ಟಿದ್ದಾರಾ ನಮ್ಮ ಪರೀಕ್ಷೆ ಬುಧವಾರದ ತಂದಿದೆ
ಇನ್ನು ನೀವು ಊರಿಂದ ಯಾವಾಗ ಬಂದಿದ್ದೀರಾ
ನಾವು ಮದ್ ಸಂಜೆ ಐದು
ಗಂಟೆಯಲ್ಲಿ ಬಂದಿದ್ದೀರಾ ತ್ತೆ ಏನು
ಮತ್ತೆ ನಿಮ್ಮ ಮನೆಯ ಕಡೆಗೆ ಯಾವಾಗ ಹೋಗುತ್ತೀರಾ
ನಾಳೆ ಮುಂಜಾನೆ
ಮುಂಜಾನೆ ಯಾಕೆ ಅಷ್ಟು ಬೇಗ ಹೋಗುತ್ತೀರಾ
ಮುಂಜಾನೆ ಅಂದ್ರೆ ಒಂಬತ್ತು ಗಂಟೆಗೆ ಹೋಗುತ್ತೆ
ಹಾ ಇನ್ನು ಒಂದೆರಡು ದಿನ ಇದ್ದು ಹೋಗಬಹುದಲ್ವಾ
ಇಲ್ಲ ಇಲ್ಲ ನನ್ನ ಅಮ್ಮ ಅಪ್ಪನ ನೋಡಬೇಕ ಅನ್ಸುತ್ತಿದೆೆ ನಾನು ಜಲ್ದಿ ಹೋಗುತ್ತೇನೆ
ಸರಿ ಸರಿ ಹಾಗಾದರೆೆ
ಮತ್ ತ್ತೇ ಇನ್ನೇನು ಸಮಾಚರ ನಿಮ್ಮ ಪರೀಕ್ಷೆ ಯಾವುದು
ನಮ್ಮ ಪರೀಕ್ಷೆ ಮುಂದಿನದು ಭಾರತ
ಯಾವ್ದೋ ಬಿಡಿ ಮತ್ತ ತ್ತೇ ಇನ್ನೇನು ಸಮಾಚಾರ ರ
ಹೇಳಬೇಕು ನೀವೇ
ನಿಮ್ಮ ಸ್ನೇಹಿತಳು ಬಂದಿದ್ದಾಳ
ಯಾರು
ಪಕ್ಕದ
ಕೊಠಡಿಯಲ್ಲಿರುವವಳ
ಹಾ ಕೋಣೆಯವರು
ಮನೆಯಲ್ಲಿರು ಹಾ ಬಂದಿದ್ದಾಳೆ
ಅವ್ರದು ಪರೀಕ್ಷೆ ಆಯ್ತಾ
ಹ ಮುಗಿದಿದೆ ಅವಳದ್ದು ಇನ್ನು ಎರಡು ಬಾಕಿ ಇದೆ
ಇನ್ ಎರಡು ಅಷ್ಟೇ ಬಾಕಿತ್ತು ಯಾ
ಹಾ ಅವಳದ್ದ ಎರಡು ಅಷ್ಟೇ ನನ್ನದು ಮೂರು ಇದೆ
ಹದ್ನೋಳಕ್ ಆದ ಮೇಲೆ ಇನ್ನ ಎರಡು ಇದೆ ಅಷ್ಟೇನಾ
ಹ ನನಗೆ ಹದಿನೇಳು ಬಿಟ್ಟರೆ ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡು ಇದೆ
ಹಾ
ಅವಳಿಗೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ ನಾಲ್ಕ ಇದೆ
ನೀವು ಯಾಕೆ ಚಿಕ್ದಾಗಿ ಮಾತಾಡ್ತಾ ಇದ್ದೀರಾ
ಹಾಗೇನಿಲ್ಲ
ನಮಗೆ ಸ್ವಲ್ಪ ಚಿಕ್ಕದಾಗಿ ನಿಮ್ಮ ಧ್ವನಿ ಕೇಳುತ್ತೀದೆ
ಈಗ ಕೇಳಿಸುತ್ತಿದಿಯೇ
ಜೋರಾಗಿ ಕೇಳುತ್ತಿದೆ ನಿಮ್ಮ ಮನೇಲಿ ಪುಟ್ಟ ಮ ಗುಯರಿ ಅದು ಏನು ಮಾಡುತ್ತಿತ್ತು
ಅದು ತುಂಬಾ ತರಲೆ ಮಾಡುತ್ತಿರುತ್ತದೆ ಯಾಗಲೂ
ಹೌದಾ ಅದು ಬಾಲ್ ಕೆಳಗೆ ಹಾಕೊಂಡು ಕುತ್ಕೊಂಡತ ಮದ. ದರ.
ಇದ್ದರೆ ನಮ್ಮಗೆ ಸಂತೋಷವೇ ಹೌದು ಹೌದು ದಿನ ಹ.
ಏನ್ ತ್. ಇತಾರೆ ಅದನ್ನ.
ಹ್ಮ್ಮ
ಇಲ್ಲಿದ್ದಾಗ ಅವ್ರನ್ನು ನೀವು ಮರ
ನೆನಪಿಸಿಕೊಳ್ಳ ಕೊಳ್ಳಲ ಇಲ್ಲವ ಅಂತ ಕೇಳ ರಾ ಆ ಇಲ್ಲ ನಪ್ಪ ಆಗುತ್ತ ತಾಳೆ ಆದರೆ ಏನು ಮಾಡಲಿ
ಅವ್ರ ಅಕ್ಕ ಇದ್ದಾರಲ್ಲ ಅವರು ಹೇಗಿದ್ದಾರೆ ಶಾಲೆಗೆ ಹೋಗುತ್ತಾರಾ
ಹಾ ಹೋಗುತ್ತಿದ್ದಾಳ ಅವಳು ಬಜಾರಿ ಮಾತಾಡ್ತಾಳೆ ಫೋನಲ್ಲಿ
ದೂರವಾಣಿಯಲ್ಲ ಮಾತಾಡತಾರಾ
ದೂರವಾಣಿಯಲ್ಲಿ ಮಾತಾಡ್ತಾಳೆ ಮುಖ ಮುಖ ಮುಖಾಮುಖಿಯಾಗಿ ಮಾತನಾಡಿದರೆ ಸಾಕು ಅವಳದಧ್ವನಿ ಕೇಳಲು ನಮಗೆ ಅವಳ ಮಾತುಕ ಅವಳು ಮಾತು ಗಳು
ನಿಮ್ಮ ದಳೆ ತುಂಬಾ ಚಿಕ್ಕದಾಗಿ ಕೇಳುದಿ ನನಗೆ
ಇವಾಗ
ಈಗಲವೂ ಅಷ್ಟೆ
ಹೌದು
ಸ್ವಲ್ಪ ನೀವ ಹಾ ಈಗ ಕೇಳ ಸುತ್ತ
ಹ
ಮತ್ತೆ ಇನ್ನೇನೋ ಸಮಾಚಾರ
ನಿಮ್ಮ ತಂಗಿ ಯಾವಾಗ ಬರ್ತ
ಅವರು ಬಂದಿದ್ದಾರೆ ನಾಳೆ ಮತ್ತೆ ನಾಳೆ ಮತ್ತೆ ಇಂತಿರುಗಿ ಹೋಗುತ್ತಾರೆ
ಅವಳಿಗೆ ಪರೀಕ್ಷೆ ಇದೆಯೇ
ಹಾ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಶುರುವಾಗುತ್ತದೆ
ಹಾ ಮತ್ತೆ ಮುಗಿಯುವುದು
ಮುಗಿಯುವುದು ಗೊತ್ತಿಲ್ಲ ನಮಗೆ
ಹ ಅವಳು ನಿಮ್ಮ ಹಾಗೆ ತಗೋ ಪರಿ ಏನು
ಹಾ ನಮ್ಮ ಆ ತರದೇ ತಗೊಂಡಿದಿದ್ದಾರೆ ಪಕ್ಕದ ಪಕ್ಕದ ಡಿಸ್ಟಿಕ್ನಲ್ಲಿ ಜಿಲ್ಲೆ
ಜಿಲ್ಲೆಯಲ್ಲಿ
ಹಾ ಹೌದು
ಹಾ ಯಾವ ಜಿಲ್ಲೆ
ಪಕ್ಕದ ಜಿಲ್ಲೆ ಅದ ಹೆಸರು ಹೇಳಬಾರದು
ಹಾ ಸರಿ ಸರಿ
ಮತ್ತೆ ಇನ್ನೇನು
ಹೇಳಬೇಕು
ನಮ್ಮದೇನು ಇಲ್ಲ ನೀವು ಹೇಳಿದರೆ ನಾ ಕೇಳುತ್ತೆ
ಎಷ್ಟ ಎಷ್ಟು ಗಂಟೆಗಳಾಗಿದೆ ಮಾತನಾಡಿ
ಇನ್ನ ಇದೆ
ಹ್ಮ್ ಹ್ಮ್
ಇನ್ನ ಏನು ಸಮಾಚಾರ
ಹೇಳಬೇಕು ನೀವು
ನೀವು
ನಡೆಬಹುದಲ್ಲವೇ
ಎಲ್ಲಿ
ಆಚೆ ಕಡೆಗೆ
ಏ ಬೇಡ ಬೇಡ ನಮಗೆ ತುಂಬಾ ಸುಸ್ತ
ನಿಮ್ಮ ತೂಕ ತುಂಬ ತೂಕವನ್ನು ಕರೆದ ಕರಗಿಸ
ಬೇಡ ಬೇಡ ಬೇಡ ನಮ್ಮ ತೂಕ ತೂಕ ನಾವು ಹೀಗೆ ಇರಲಿ
ಯಾಕೆ ನಿಮಗೆ
ಸಮಯ ಬಂದಾಗ ನಾವು ಮಾಡಿದ್ದೇವೆ
ಸಣ್ಣ ಆಗಲ್ ನನಗೆ ಏನಾದರೂ ಸೂಚನೆ ಕೊಡಿ ದಪ್ಪ ಆಗಲು
ಏ ನಮ್ಮ ಹತ್ರರ ಏನು ಸೂಚನೆ ಇಲ್ಲ ನೀವೇ ಹೇಳಿ ನಾವು ಸಣ್ಣ ಹೇಗೆ ಹಾಗಬೇಕು ಅಂತ
ಆ ದಿನ ನಡೆದುಕೊಂಡು ಹೋಗಿ
ಹ್ಮ್ ಅದು ಒಂದು ಮಾಡಿದ್ರೆ ಸಣ್ಣ ಆಗಬಹುದು ರಿ
ತಿನ್ ತಿನ್ನೋದ್ರಲ್ಲಿ ಸ್ವಲ್ಪ ನೋಡ್ಕೊಂಡ್ ತಿನ್ನಿ
ಹ
ಹಾ ಮತ್ತೆ ವ್ಯಾಯಾಮ ಮಾಡಿ
ಹಾ ವಾಯಾಮ ಮಾಡತಿನಿ ಹಾ
ಹ ಹಾಗ ಸಣ್ಣ ಆಗುತ್ತೀರಿ
ಹಾ ಸರಿ ನಾಳೆಯಿಂದ ಪ್ರಾರಂಭಿಸುತ್ತೇನೆ
ಹ ಮನೇಲಿ ಹೋದರೆ ಮಾಡುತ್ತೀರಿ
ಹಾ ನಿಜ ಮಾಡುತ್ತೇವೆ ನಾವು ನಿಜವಾಗಲ ಆ ತಿಂಡಿ ತಿನ್ನು ಈ ತಿಂಡಿ ತಿನ್ನು ಎಲ್ಲಾ ತಿಂದು
ಹ ನಿಮ್ಮ ವಸತಿ ಗೃಹ
ನೀವು ನಿಮ್ಮ ಮನೆಯಿಂದ ಏನ ತಂದಿದ್ದೀರಿ ಎಲ್ರಗೂ ಕೊಡ್ತೀರಿ ಅಂತ ಹೇಳಿದೀರಿ ನೀವು ಎಲ್ಲಿಗ ಹೊರಟಿ ಬಿಟ್ಟಿದ್ದೀರಾ
ಕೊಟ್ಟೆ ಅಲ್ವಾ
ಅದು ಅಲ್ಲ ಏನ ನೀರಿನಲ್ಲಿ ಮಾಡಡಿಕೊಂಡು ಬಂದಿದ್ದೀರಾ ಅಂತ ಹೇಳಿದೀರಾ
ಹಾ ಇದದೆ ಕುಡೀರಿ
ಹಾ ಪಾಪ ನಮ್ಮ ಕೊಠಡಿಯಲ್ಲಿ ಒಬ್ಬರು ಅ ಕನ್ನಡಕ ಹಾಕೊಂಡಿರೋರ್ಗೆ ಬೇಕಂತೆ
ಹ ಅಲ್ಲಿ ಸ್ವಲ್ಪ ನೀರು ತಗೊ ತಗೋ ಬಂದಿದಾರ ಕೇಳಿ
ತಗೋ ಬಂದು ಹಾಕೊಂಡ್ ಕುಡಿಯರಿ
ಹ ಅದು ತುಂಬಾ ಗಟ್ಟಿ ಗಟ್ಟಿ ಆಗಿದೆ
ಹ್ಮ್ ಗಟ್ಟಿ ಗಟ್ಟಿ ಆಗಿದಯಾ
ಮ್ಮಾ
ಹಾ ಹೇಳಿ ನಿಮ್ಮಮ್ಮ
ಅದಕ್ಕೆ ಎರಡರಷ್ಟು ನೀರ ಹಾಕಿ ಕುಡಿಬೇಕಂತೆ
ಮತ್ತೆ ಇನ್ನೇನು ಸಮಾಚಾರ
ಮಾವಿನ ಹಣ್ಣಿನಾ
ನಿಮ್ಮ ಧ್ವನಿ ನನಗೆ ಕೇಳುತ್ತಿಲ್ಲ
ಈಗ ಕೇಳಿಸುತ್ತಿದೀಯೇ
ಹಾ ಈಗ ಕೇಳಿಸುತ್ತಿದೆ
ಮಾವಿನ ಹಣ್ಣಿನ ಮುಂದಕ್ಕೆ ನೀವೇ ಅರ್ಥ ಮಾಡಿಕೊಳ್ಳಿ
ಹ ಸರಿ ಸರಿ ಮಾಡಕೊಂಡುತ್ತೇವೆ ಶುಭರಾತ್ರಿ
ಶುಭ ರಾತ್ರಿ